ಹಾ ಬಂತು
ಯಾವ ನಿನಗೆ ಬಂದಿದೆ ಅಲ್ವಾ
ಹ್ಮ್ ನನಗ್ ಬಂದಿದೆ
ನೀನ್ನಫೋನ್ಗೆ
ಹ್ಮ್ ಅನ್ಫೋನ್ ಮಾಡಿ
ಕೇಳಿಸ್ತಾ ಇ್ತ ಹ್ಞ ಬಿಡೋದ ಹಂಗೆ ಬರುತ್ತೆ ಮತ್ತೆ ಇನ್ನೇನುಪಸಾಚಾರ ಹ್ಮ್ ನಿಸ್ತ ಏನ ಮಾಲ್ಕ ಕಕೊಂಡ್ ಮಾತಾಡ್ತಾ ಇದ ನು
ಇಲ್ಲ ಕೂತಿದ್ದೀನಿ
ಏನ ಮಲ್ಕೊಂಡು ಮಾತಾಡ್ದ ಹಂಗೆ ಮತ್ತೆ ಇವತ್ತೇನ್ ರಜಾ ಅಲ್ವಾ ಎಲ್ಲಾದ್ರೂ ಹೋಗುವ ಅಂಥದೇನಲ್ವಾ
ಏನಿಲ್ಲ ಎಲ್ಲೂ ಹೋಗಲ್ಲ
ತ್ತಬೇ
ಹ್ಮ್ ಅದು್ ಸ್ವಲ್ಪ ಹೊರ್ಗಡೆ ಹೋಗ್ಬೇಕು ಟೈಪಿಂಗ್ ಕ್ಲಾಸ್ಗೆ
ಹ್ಞೂ ಹ್ಞೂ ಎಷ್ಟು ಒಂದು ಗಂಟೆ ಬುತ್ತಾ
ಹ್ಮ್ ಒಂತರಟೆ
ಹ್ಞೂ ನಿಮ್ಮ ಅಂಟೆ ಇವತ್ತು ಫುಲ್ ಡ್ಯೂಟಿನಾ
ಹ್ಮ್ ಹೌದು
ಯಾವತ್ತ ಅವ್ರಿಗೆ ಆಫು ಅವ್ರ ಯಾವತ್ತಾದ್ರೂ ತಗೋಬಹದು ಒಂದು ವಾರದದಲ್ಲಿ ಅಲ್ವಾ
ಖಂಡೆ
ಹಞ ಸಂಡೇನಾ ಭಾನುವಾರ
ಹ್ಮ್ ಬವರ
ಅದೇ ಅದೇ ಮತ್ತೆ ಊರಿಗೆ ಹೋಗಲ್ಲ
ಹ್ಮ್ ಹ್ಮ್ ನಾನ ಇನ್ನ ಹೋಗಲ್ಲ
ಹ್ಮ್
ಹ್ಮ್
ನೀ್ ಬೋರ್ ಏನಾದ್ ಹಾಕ್ಸಿದೀರಾ ನಿಮ್ಮಲ್ದದ್ರ
ಹ್ಮ್ ಹಾಕ್ಸಿದೀವಿ ಬಟ್ ಅದು ಇವಾಗ ನೀರ್ ಬರ್ತಾ ಇಲ್ಲ.
ಯಾವಾಗಕ್ಸಂದು
ನಾವ್ ಹಾಕ್ಸ ತುಂಬಾ ವರ್ಷ ಆಗೈತಿ ಆದದ್ರೂ ನೀರ್ ಬರ್ತಿಲ್ಲ ನಾವ್ ಹಾಕ್ಸಿ ತುಂಬಾ ವರ್ಷ ಷ್ಟ ಆಗೈತೆ
ಹ್ಮ್
ಅದೊಂದು ನೀರ್ ಬರ್ತಿಲ್ಲ ಅಷ್ಟೇ
ಏನು ಮಳೆಗಾಲದಲ್ಲೂ ಬರಲ್ವಾ.
ಮಳೆಗಾಲದಲ್ಲಿ ಅಂದ್ರೆ ಅದು ಏನೋ ಕಲೆ ಕ್ಷನ್ ಸ್ವಲ್ಪ ಕ್ರಾಸ್ ಕಲೆಕ್ಷನ್ ಆಗೈತ. ಮತ್ತೆ ಕನೆಕ್ಷನ ಅದೇನ ಚೇಂಜ್ ಮಾಡಸ್ಬೇಕು ಅಂತ ಹೇಳ್ತಾ ಇದ್ರು ಅಪ್ಪ.
ಹೌದಾ. ನಾನ ಎಲ್ಲ ಬೋರ್ವೆಲ್ ಏನ್ ಇಲ್ವೇನು. ಮಾಮೂಲಿ ಮಳೆಗೆ ಬೆಳೆ ಇಕ್ತಾರೆ ಅನ್ಕೊಂಡಿದ್ದ್ ಎಷ್ಟ ಎಕರೆ ಆಯ್ತಪ್ಪಾ ನಿಮ್ ಜಮೀನು.
ಹ್ಮ್ ಎರಡೂವರೆ ಎಕರೆ ಐತೆ
ನಿಮ್ಮೊಬ್ಬರಿಗೆ ನಿಮ್ಮಪ್ಪ ಒಬ್ರೇ ನನ್ ಬೈರೋದು ಅಲ್ವಾ ಎರಡವರೆ ಎಕರೆ ಎರಡೂವರೆಕ ಸಕ್ರೆಯಲ್ಲಿ ಏನೇನ್ ಬೆಳಿತೀರಾ.
ಜೋರ
ಯತ್ರನಾ ದೂರನಾ ನಿಮ್ಮೂರಿಂದ.
ದೂರಾನೇ ಐತೆ.
ನೀವು ಹೋಗಲ್ಲ.
ಹ್ಮ ಹಾ.
ಅಲ್ವಾ ದೂರ ಜಾಸ್ತಿ ಅಲ್ವಾ ಯಾವಾಗಾರು ಹೋಗ್ತ ನೆಡ್ಕೊಂಡೊಗ್ಬೊದ.
ದೂರ ಆಗತ್ತೆ ನಡಿಬೇಕು.
ಹ್ಮ್ ಎಷ್ಟು ದೂರ ಒಂದ್ ಹತ್ತು ಕಿಲೋಮೀಟರು.
ಹ ಕಿಲೋಮೀಟರ್ ಗೊತ್ತಿಲ್ಲ.
ಹ್ಮ್ ಹ್ಮ್ ಆಗತ್ತೆ ಒಂದ ಐದು ಇದರ್ ಮೈಲಿ ಎಲ್ಲಿ ಎಲ್ಲಿ ಬರುತ್ತೆ ನಿಮ್ಮ್ ಮನೆಯಿಂದ ಅದೇ ಹೊಲಾಗ್ಳು. ಈ ನಿಮ್ಮ ಯಾರೋ ಬೇರೆ ಬೇರೆಯವರೆ ಎಲ್ಲ ಇದ್ದಾವಲ್ಲ ಆ ಕಡೆಗ. ಅಥವಾ ನಿಮ್ದು ಸಪ್ರೇಟ್ಗಿದ್ಯಾ.
ಇಲ್ಲ ಅಲ್ ಬೇರೆ ಬೇರೆವ್ರ್ದೆಲ್ಲ ಇರುತ್ತೆ ಅಲ್ವಾ.
ತರ ಆಟದಲ್ಲಿ ಹೋಗ್ತಾರೇನಲ್ವಾ.
ಹ್ಮ್ ಕೂಲಿಯವರಿದ್ರೆ ಕೂಲಿಯವರಿದ್ರೆ ಆಟೋಗೆ ಹೇಳ್ತಾರೆ ಇಲ್ಲ ಅವರೂಬ್ ಬ್ರೆ ಅಂತ ಅಂದ್ರೆ ನಡ್ಕೊಂಡೆ ಹೋಗ್ತಾರೆ.
ಹ್ಮ ಒಬ್ಬರೇ ಆದ್ರೆ ನಡ್ಕೊಂಡೋಗ್ಬಿಡ್ತಾರೆ.
ಹ್ಮ್
ಬರೋದು ಮತ್ತೆ ನಡ್ಕೊ ಬರ್ತಾರೆ.
ನೋಡ್ಕೊಂಡ್ ಬರ್ತಾರೆ.
ಹ್ ಹ್ ತುಂಬಾ ದೂರ ಅನ್ಸತ್ ಅಲ್ವಾ.
ಹ್ಮ್್ಮ ಹೌದು.
ಹ್ಮ ನಿಮ್ಮೂನು ಒಂದ್ ಎರಡ್ ಮೂರ್ ಸಲ ನಡೆಸ್ಬೇಕೇಕ್ ನೋಡು.
ಹ್ಮ
ಅಲ್ವಾ ಒಂದಿನ ಹೋಗ್ಬಿಟ್ಟೆ ಎರಡನೇ ದಿನಕ್ಕೆ ಬೇಡ ಬೇಡ ನಾವ್ಬರ ಅಂತರ ತಾನೆ ಹ. ಅಲ್ವಾ ಒಂದ ದಿನ ಹೋಗ್ರೆ ನೋಡೋಣ ನೆಡ್ ಕೂಡ್ ಹೆಂಗ್ ಹೋಗ್ತೀರಾ ನೀವು ನಿಮ ತಂಗಿ ನಿನ್ ತಮ್ಮ.
ಹ್ಮ್್ಮ
ಹೋಗ್ತೀರಾ ಹೋಗಲ್ವಾ ಹಾ ಹೋಗಿದ್ದಿರಾ ಹ್ಮ್. ಅದಓ ಹೋಗಿದೀವಿ ನಡ್ಕೊಂಡ್ ಹೋಗಿದ್ರೆ.
ಹ್ಮ್ ನಡ್ಕೊಂಡು ಹೋಗಿದ್ದೀವಿ.
ಹ್ಮ ಒಂದೇ ದಿನ ಅಷ್ಟೇ.
ಹ್ಮ್
ಬರೋದಿಕ್ಕೆ ಒಂದ್ಸಲ ನಡ್ಕೊಂಡ್ ಹೋಗಿದ್ದೀರಾ ಬರೋದಿಕ್ ವಾಪಸ್ ಬರೋಕ ಆಮೇಲೆ ಆಟೋ.
ಅಪ್ಪ ಬರ್ತಿದ್ರು.
ಒಬ್ಬೊಬ್ಬ್ರನ್ನೇ ಕರ್ಕೊಂಬರೋದು ಬಿಡೋದಾ.
ಹ್ಮ್ ನಾವೇನ್ ಮೂವಾರು ಬಂದ್ಬಿಡ್ತಿದ್ವಿ ಹ್ಮ್.
ನಿಮ್ಮಮ್ಮನು.
ಅಮ್ಮ ನಡ್ಕೊಂಡ್ ಬರ್ತಿದ್ರು ಅಮ್ಮ ಕರ್ಕೊಂಡ್ ಬರ್ತಿದ್ರು.
ಹ್ಂೂ ಮಧ್ಯದಲ್ಲಿ ಒಂದು ರೋಡ್ವರೆಗೂ ಬರೋದು. ಆಮೇಲೆ ಅವ್ರನ್ನ ಕರ್ಕೊಬರೋದು ನೀವು ಮೂರು ಜನನ ಬಿಟ್ಬಿಟ್ಟು ಹಂಗ್ತಾನೆ ನೀವು. ಹ್ಮ್ ಹೆಂಗ ತುಂಬಾ ದೂರ ಅನಿಸ್ತದಾ.
ಹ್ಮ್ ತುಂಬಾ ದೂರ ಆಗುತ್ತೆ.
ಹ್ಮ್ ಹ್ಮ್ ಹೌದಾ. ಎಲ್ಲಿ ಮಳೆಗಾಲದದಲ್ಲಿ ಅಷ್ಟೇ ಬೆಳೆ ಇಕ್ತೀರನಲ್ವ ಇ ನೀರೇನೋ ಬರಲ್ಲ ಅಂತಿದ್ದೆ. ಮಳೆಗಂದದಲ್ಲಿ ಮಾತ್ರ ಹೋಗ್ತಾರೆ ಜೋಳ ಮಾತ್ರ ಬೆಳತಿರ. ರಾಗಿ ಬೆಳೆಯಲ್ವಾ ನೀವು.
ಅದು ಬೆಳಿತೀವಿ.
ರಾಗಿ ಅದು ಒಂದು ವರ್ಷ ಅದು ಒಂದು ವರ್ಷನಾ. ಹಿಂದಿನ ವರ್ಷ ಏನ್ ಬೆಳೆದಿದ್ರಿ ಮೊನ್ನೆ.
ರಾಗಿ ಇದು ಜೋಳ ಜೋಳ.
ಜೋಳ ಹಂಗಾರೆ ಈ ವರ್ಷ ರಾಗಿ ಬೆಳತೀರಾ. ಇಲ್ಲ ಈ ವರ್ಷನನು ಜೋಳನೇ ಹಾಕ್ಬೊಡ್ತೀರ.
ಅಂದ್ರೆ ಯ ಅದು ಮಳೆಗೆ ನೋಡ್ಕೊಂಡ್ ಆಕ್ತಾರೆ ಅವರು.
ಹ್ಮ ಜಾಸ್ತಿ ಮಳೆ ಬಂದ್ರೆ
ಜೋಳ ಆಗ್ತಾರೆ.
ಜೋಳ ಕಡಿಮೆ ಮಳೆ ಬಂದ್ರೆ. ರಾಗಿ ಹಾಕದಾ ಹ್ಮ್. ನೀವೇನು ಹೋಗಲ್ಲ ಅಲ್ವಾ.
ಹ್ಮ್ ಹ್ಮ್್ಮ
ಹಾ ನಿಮ್ಮಮ್ಮನ ಹೋಗೋದು.
ಹ್ಮ್ ಅವ್ರೇ ಹೋಗ್ತಾರೆ.
ಮತ್ತೆ ಊರ್ಗ್ ಹೋಗಲ್ಲ ಹಿಂದೆ ಇರ್ತಿಯ.
ಹ್ಮ್
ಹ ಅವಊರಿಂಗೋಗ್ತ ಇಲ್ಲ ಇಲ್ಲೇ ಇರ್ತಯ. ಹ್ಮ್ ಹ್ಮ್ ಯಾಕೆ ರಜಾ ಕೊಟ್ಟವ್ರಲ್ಲ ಹೋಗ್ಬಾ.
ಹೋಗ್ಬೇಕು ಹ್ಮ್ ಹೋಗ್ಬೇಕು.
ನೀ ಮಾಡ್ತಾ ಇದೆಯಾ ಊರ್ರಿಗೆ ಹೋಗ್ಲ ಬ್ಯಾಡವಾ ಹೋದರೆ ಒಂದು ವಾರ ಬರಲ್ಲ ಈ ಕಡೆ. ಅಲ್ವಾ. ಒಂದು್ ವಾರ ಪೂರ್ತಿ ಕ್ಲಾಸ್ ಹೋಗ್ಬಿಡುತ್ತಲ್ವಾ ಅದಕ್ಕೆ ಯೋಚನೆ ಮಾಡತ ತದ್ಯ.
ಹ್ಮ್
ಹ
ಹೌದು.
ಮಲ್ಕೊಂಡು.
ನಾನು ಕೂತ್ಕೊಂಡೆ ಇದ್ದೀನಿ ಕೂತ್ಕೊಂಡೆ ಇದ್ದೀನಿ.
ಅಪ್ಪ ನನಗೆ ಮಲ್ಕೊಂಡಿರೋ ಥರ ಕಾಣಿಸ್ತಿದ್ದೆ. ಹ್ಮ್ ನೀವ್ ಏನ್ ಕೆಲ್ಸ ಮಾಡ್ತೀರಾ ಒಂದತ್ರ ಹೋಗ್ಬಿಟ್ಟ. ಬಿಟ್ಟು ಆ ಮರಗಳು ಕೆಳಗೆ ನೆರಳಲ್ಲಿ ಕುೂತ್ಕೊಂಡ್ಬಿಟ್ಟು ಅಲ್ಲೂ ಏನಾದ್ರು ಮಾತುಗಳು ಹೇಳ್ಕೊಂಡು ಆಟಾಡ್ಕೊಂಡು ಬಂದ್ಬಿಡೋದ ಅಷ್ಟೇ ನಿಮ್ದು.
ಹ್ಮ್ ಅಷ್ಟೆ.
ಅಲ್ಲೇನ್ ಕೆಲ್ಸ ಮಾಡಲ್ಲ.
ಹ್ಮ್ ಹ್ಮ್ ಅಲ್ಲೆ ಅಲ್ಲೆಲ್ಲ ಏನ್ ಕೆಲ್ಸ ಮಾಡಲ್ಲ ನಾವು.
ಹ್ಮ್ ಸುಮ್ನೆ ಹೋಗೋದು ಬರದು ನೀನೇ ಮಾಡಲ್ಲ ಅಂದ್ರೆ ಇನ್ನನ್ ನಿನ್ ತಂಗಿಯಲ್ಲಿ ಮಾಡ್ತಾಳೆ ಅವಳು ಮನೆಯಲ್ಲ ಮಾಡಲ್ಲ.
ನಾ ಹೊಲ್ದತ್ರ ಎಲ್ಲ ಜಾಸ್ತಿ ಕೆಲ್ಸ ಮಾಡಲ್ಲ.
ಹ್ಮ ಇನ್ನೇಲ್ಲಿ ಮಾಡ್ತೀರಾ ಒಲ್ದತ್ರ ಮಾಡಿದ್ದಿದ್ದಂಗೆ.
ಮನೇಲೆ ಎಲ್ಲಾ ಕೆಲ್ಸ ಮಾಡ್ಕೊತಿದ್ವಿ ಹ್ಮ್ ಮನೇಲೆಲ್ಲಾ ಕೆಲ್ಸ ಮಾಡ್ಕೊತಿದ್ವಿ.
ಯಾ. ಅಡುಗೆ ಮಾಡಿ ಇನ್ನೇನ್ ಮಾಡ್ತೀಯ ಯಾವ್ಯಾವಥರ ಅಡುಗೆ ಮಾಡ್ತೀಯ. ಹ್ಮ್
ನಾನು ಎಲ್ಲಾ ಅನ್ನ ಸಾಂಬಾರ್ಗಳೆಲ್ಲಾ ಮಾಡ್ತೀನಿ ಎಲ್ಲಾ ತರ.
ಎಲ್ಲಾ ಅನ್ನ ಸಾಂಬಾರು ಎಲ್ಲಾ ತರಕಾರಿ ಸಾಂಬಾರು. ಮಾಡ್ತಯ ತಿನ್ನ ಹಂಗ ಮಾಡ್ತಯ ತಿನ್ನ ತಿಂದೇ ಇರತ್ತ ತರ ಮಡತ್ರ್ಯ.
ತಿನ್ನ ತರಾನೇ ಮಾಡ್ತೀನಿ.
ಹ್ಮ ಜಾಸ್ತಿ ಮಾಡಕ್ ಬರಲ್ಲ ಸ್ವಲ್ಪ ಸ್ವಲ್ಪ ಮಾಡಕ್ ಬರುತ್ತೆ.
ಹ್ಮ್
ಅಲ್ವಾ
ಹ್ಮ್ ಹೌದ್
ಮಾಡುದ್ರೆ ಕೆಟ್ಟ್ಬಡ್ತೈತೆ ಇಲ್ಲ ಒಂದ್ ಈ ಕಡೆ ಉಪ್ಪು ಜಾಸ್ತಿ ಆಗಿರ್ತೇತಿ ಇಲ್ಲಂದ ಖಾರ ಜಾಸ್ತಿ ಇಲ್ಲ ಹುಳಿನೇ ಆಗಿರಲ್ಲ ಹಂಗ್ ಮಾಡ್ತಯಾ.
ಹ್ಮ್ ಒಂದೊಂದ್ಸಲ ಆಗತ್ತಂಗೆ.
ಹ್ಞೂ ಯಾವಾಗಾದ್ರೂ ಒಂದ್ಸಲ ಆಗ್ಲೇಬೇಕು ಎಷ್ಟು ಸಲ ಆಗೈತೆ ಹಂಗೆ. ಫಸ್ಟ್ ಟೈಮ್ ಯಾವಾಗ ಕೆಡಸಿದ್ಯಾ ನೀನು ಅನ್ನ ಸಾಂಬಾರ್ ಮಾಡೋವಾಗ.
ಇವಾಗ್ ಯಾವ್ದಾದ್ರೂ ಯೂಟ್ಯೂಬ್ ಅಲ್ ನೋಡ್ಕೊಂಡ್ ಮಾಡಿರ್ತೀನಿ ಅವಾಗ್ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ.
ಹ್ಮ್ ಅವಾಗ್ ಏನ್ ತಿಂತೀರಾ ಇಲ್ಲಾಂದ್ರೆ ಇತ್ಲು ಮನೆಗ್ ಹೋಗ್ಬಿ ಚೇಲಕ್ ಬುಡ್ತಿರೋ.
ಹಾ ನೋಡ್ಬೇಕ್ ಅದ್ ಹೆಂಗಾಗಿರುತ್ತೆ ಅಂತ.
ಹಃ ಹ ಅಲ್ಲ ಸ್ವಲ್ಪರುಚಿ ನೋಡ್ಬಿಟ್ಟು ಅಯ್ಯೋ ಇದ್ ಚನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಡಸ್ಟ್ ಬಿನ್ಗ ಹಾಕ್ಬಿಟ್ಟ ಬಂದ್ಬುಡ್ತೀರಾ. ಹೌದ್ ತಾನೆ. ಅವೇಗ್ ಏನು ಅಂದಕೊಳಲ್ವವೆ ಅಯ್ಯೋ ಇಷ್ಟೊಂದೆಲ್ಲ ವೇಸ್ಟ್ ಆಗ್ಬಿಡ್ತಲ್ಲಪ್ಪಾ ಅಂತ. ಯೂಟ್ಯೂಬ್ ನೋಡ್ಕೊಂಡ್ ಮಾಡವಾಗ ಸ್ವಲ್ಪೇ ಸ್ವಲ್ಪ ಮಾಡ್ಬೇಕು ಕಡಿಮೆ ಹು ಕಡ್ಮೆ ಕಡ್ಮೆ ಮಾಡುದ್ರೆ ಸರಿ ಹೋಗುತ್ತೆ ಜಾಸ್ತಿ ಮಾಡ್ಬಿಟ್ರೆ ಅದ್ ಕೆಟ್ಟೋಗ್ಬಿಡುತ್ತೆ. ತಲ್ವ
ಹು
ಹಂಗೆ ಮಾಡದ್ತನೆ ಏನ್ ಮಾಡಿದ್ದೆ ಯು ಯೂಟ್ಯೂಬ್ ನೋಡ್ ಏನೋ ಮಾಡಿದ್ಯ ಹಂಗಾರೆ. ಹ್ಮ್ ಏನ್ ಅಡ್ಗೆ ಮಾಡಿಯಾ ಹ್ಮ.
ಇವಾಗ್ ನಾನ್
ನೋಡು ಮಾಡಿರೋರ್ಗೆ ನೆನಪಿಲ್ಲಪ್ಪಾ ಹಃ ಹ.
ಹ ಮಾಡಿದ್ವಿ. ಇವಾಗ್ ನಾರ್ಮಲ್ ಆಗಿ ತೋರ್ಸತಿರ್ತರೆ ಇವಾಗ ರಾತ್ರಿ ಅನ್ನ ಮಿಕ್ಕಿ ಇರುತ್ತೆ ಅದ್ ರಿಂದ ಏನಾದ್ರು ಮಾಡೋದು.
ಓಕೆ ಓಕೆ ಪರವಾಗಿಲ್ವೆ ಹುಡ್ಗಿರೋ ಹಂಗೆ ಹಂಗೆ ಮುಂದುಕ್ ಬರ್ತಾ ಇದ್ದೀರಾ. ಹ ಹ್ಮ ರಾತ್
ಆ ಅದ್ರೊಳಗ್ ಏನಾದ್ರು ಮಾಡದು ಆತರ ನೋಡ್ತೀವಿ ಅಷ್ಟೆ.
ಹ್ಮ್ ಏನ್ ಮಾಡಿದ್ಯ ಹೋಗ್ಲಿ ಏನ್ ಮಾಡಿ ಕೆಡ್ಸಿಕಿಯ.
ಅದು ಖಾರ ಜಾಸ್ತಿ ಆಗ್ ಹೋಗ್ಬಿಟ್ಟಿತ್ತು.
ಹಃ ಹಃ ಹ ಏನ್ ಮಾಡಕ್ ಹೋಗಿ ಖಾರ ಜಾಸ್ತಿ ಮಾಡ್ಬಿಟೆ.
ಅದು ನಾರ್ಮಲ್ ಆಗಿ ಒಗ್ಗರಣೆ ಆಕ್ ಅಕದ್ರೆ ರಾತ್ರಿ ಅನ್ನ ತಿನ್ಬೋದು ಅಂತ ಇತ್ತು.
ಹ್ಮ್
ಅದ್ ಒಗ್ಗರಣೆ ಟೈಮ್ ಅಲ್ಲಿ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು.
ಹ್ಮ್ ಖಾರ ಜಾಸ್ ಜಾಸ್ತಿ ಆಗಿದ್ಕ ಮತ್ತೆ ಏನಾದ್ರರು ಹುಳಿ ಗಿಳಿ ಸೇರಿಸಬೇಕಿದ್ದು ಹುಳಿ ಸೇರ್ರಿಸಿದ್ರೆ ಖಾರ ಕಡಿಮೆ ಆಗೋದಿಲ್ಲ ಅಂತ. ಸ್ವಲ್ಪ ಬೆಲ್ಲ ಹಾಕ್ಬೇಕಿತ್ತು.
ಹ್ಮ್ ಅದ್ ಸ್ವಲ್ಪ ಮೊಸ್ರ್ ಹಾಕೊಂಡ್ ತಿಂದ್ವಿ.
ಓ ಬಿಟ್ಟಿಲ್ಲ ಒಟಲಿ.
ಹ್ಮ್ ಅಂದ್ರೆ ವೇಸ್ಟ್ ಆಯ್ತು ಆದ್ರೆ ಅಷ್ಟೊಂದ್ ಏನ್ ವೇಸ್ಟ್ ಆಗಿಲ್ಲ.
ಹಾ ತಡೆ ತಡೆ ಒಂದೇ ಯಾವ್ದೇ ಒಂದ್ ಫೋನ್ ಬರ್ತೈತೆ ಮಾಡ್ತೀನಿ ಒಂದ್ ನಿಮ್ಷ.
ಹ್ಮ್ ಸರಿ ಮಾಮ್.